ಹಲ್ಲೋ ಇ ಹ್ ಹ ಹಲೋ ಹೇಳಿ
ಹಲ್ಲೋ ಯಾರು ಸರ್ ನೀವು
ನಾವು ಹಲೋ ಕೇಳುತ್ತಾ
ಆ ನೀವ್ ಆನೂರಾ
ಹೌದು ಸರ್ ತಾವು ಹೌದಾ ಹು ಏನ್ ಮಾಡ್ತಾ ಇದಿರಾ
ನಾವು ಡಿಗ್ರಿ ಫಸ್ಟ್ ಇಯರ್ ಓದತಾ ಇದೀವಿ ನೀವು
ನಾವು ವ್ಯವಸಾಯ ಮಾಡ್ತಾ ಇದೀವಿ ಸರ್
ವ್ಯವಸಾಯನಾ ಹ ಸ ಸೆನ್
ಸರ್
ಸೈಡ್ ಬಸ್ನಸ್.
ಬಿಸಿನೆಸು ಸರ್ ಟ್ರಾಕ್ಟರ್ ಇದೆ ಹೊಸದಾಗಿ ಜೈ ಮಾಡ್ತಿವಿ ಸರ್ ಸರೋಜ್ ಗಾಡಿ ಸರೋಜ್ ಎರಡು ಸಾವಿರ ಇಪತ್ತು
ಇಪತ್ತ
ಹೌದು
ಹ ಹ್ ಸರಿ ಸರಿ ಗಾಡಿ ಚನ್ನಾಗಿಲ್ಲ
ಚನ್ನಾಗಿದೆ ಸರ್
ಹ್ಮ್ಮ್ ಏನ್ ಸೇಲ್ ಮಾಡ್ತೀರಾ ಗಾಡಿ
ಹ ಇಲ್ಲಾ ಸರ್ ಸದ್ಯಕೆ ನಾವು ವ್ಯವಸಾಯ ಮಾಡ್ತೀವಿ ಅಲ್ಲಾ ನಮ್ಮ ಉಜ್ ಗೆ ಬೇಕು.
ನಿಂಗ್ ಗೊತ್ತ ಇರೋ ಸ್ಟಿಲ್ ಆದ್ರೂ ಇದಿಯ
ಗೊತ್ತಾ ದೋಸ್ತ್ ಬೇರೆಯವರಗೆ ಬೇಕಿತ್ತಾ
ಹಾ ಒಂದ್ ಯುಕ್ರೇ ಬೇಕಾಗಿತ್ತು ನೋಡಿ ಇದ್ರೆ ಕಾಲ್ ಮಾಡ್. ಹೇ ಹಾ ಆನೂರ್ ಆ ಯಾವ ಪ್ಲೇಸ್ ಆನೂರಲ್ಲಿ.
ಈ ಕಡೆ ಒಡೆರ್ ಬುಲೆವರ್. ತಡೆ.
ಓ ಅಲ್ಲಿ ಹೋಗಿದ್ದೀವಿ ನಾವ್ ಟಿ ಬೇಡ್ಕಮ್ ಬರೋಕ್ಕೆ ಇದ್ ವಡಲೇ.
ಹೌದಾ ಅವಾಗವಾಗಾ ಹೋಗ್ತಾ ಇರ್ತೀರಾ. ಅವಾಗವಾಗ ಹೋಗ್ತಾ ಇರ್ತೀರಾ.
ಅವಾ ಅವಾಗವಾಗ ಹೋಗ್ತಿವಿ
ಹಾ
ಹಾ ಹೋಗಿದೆ ಅವಂದು. ಒಂದ್ ಎರಡು ವಾರ ಆಯ್ತು ನಾನು ನನ್ ಫ್ರೆಂಡ್ ಬಂದಿದದಿವಿ.
ಹೌದಾ ಹಾ ಹ್ಮ್ಮ್ ಬಂದಾಗೇ ಕಾಲ್ ಮಾಡಿ ಸಾರ್. ಸಿಕ್ತೀವಿ ನಾವು.
ಹಾ ನೀವು ಯ ಔ. ತೀರಾ.
ಇಲ್ಲ ಸರ್ ಹೋಗಿಲ್ಲ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಬಂದ್ರೆ ಹೇಳಿ ಸಿಗಣ. ಇಲ್ಲ ಸಾರ್ ಬೇರೆಯಬರದ್.
ಎಷ್ಟು ಎಕ್ರೆ ಇದೆ
ಒಂದ್ ಐದು ಎಕ್ರೆ ಇದೆ ಸರ್.
ನೀರ ಎಲ್ಲ ಇದೇಯಾ.
ಆ ನೀರು ಇದೆ ಸರ್.
ಓಕೆ ಓಕೆ ಏನ್ ಹಾಕಿದಿರಾ.
ಜೋಳ ಹಾಕಿದಿವಿ.
ಹಾ
ಹ್ಮ್ಮ್.
ಸರಿ ಸರಿ ಎಷ್ಟು ದಿನ ಆಯ್ತು ಜೋಳ ಹಾಕಿ.
ಜೋಳ ಹಾಕಿ ಒಂದ್ ತಿಂಗಳಾಗಿದೆ.
ಆ ಆಯ್ತಾಯ್ತು ನಮ್ದು ತಮಟ ಹಾಕಿದೀವಿ. ಟಮಟ ಹಾಕಿದಿವಿ.
ಟಮೋಟ ಹಾಕಿದ್ರಾ ಕಳೆ ತೆಗಿತೀನಿ ಅಂದ್ರೆ ಟೊಮೊಟೊ ಹಾಕ್. ಹ
ಹ ಸ
ಹ
ಸ ಹ ಹ
ಸ
ಹ
ಹ
ಹ
ಹ
ಹ
ಹ
ಹ ಹ
ಹ
ಹ
ಸ
ಹ
ಹ ಹ
ಹ ಹ
ಹ
ಹ ಭ ಹ
ಹ
ಹ
ಹ
ಹ ಹ ಹ ಹ
ಐವತ್ತೈದು ತೊಂಬತ್ತೇಳು ಬರ್ತಿದೆ
ಅದು ಸೇರಿಸು ವೇಸ್ಟು ಈ ಮಳೆ ಇಲ್ಲ ಏನಿಲ್ಲ ಏನಿಲ್ಲ ಅದೇ ಏನ್ ಮಾಡ್ತಿದ್ದೀಯಾ ಪಾಪ
ಹ್ಮ್
ನಮಗೆ ಕುಡಿಯೋಕೆ ನೀರಿಲ್ಲ
ಹೌದಾ
ಒಂದು ಒಳ್ಳೆ ತೋಟದಲ್ಲಿ ಹೋಗ್ ಬಂದ್ಬಿಡ್ತೀನಿ
ಆ ಕಡೆ ನೋಡ್ಸರೆಲ್ಲ ಆಡಲ್ನೆ ಕರ್ಕೊಂತಾರ ನೀವೇನು ಅಸ್ಗಲ್ಲಿ ಆರ್‌ಎಸ್‌ ಸೇರಿ ಒಂಬತ್ತು ತಿಂತೀವಿ
ಅದೇನ್ ಮಾಡೋದು ಅಷ್ಟ ಅಷ್ಟೇ ಬರೋದು ತೋಟದಲ್ಲಿ ನೋಡು ಬರುತ್ತೇವೆ ನಾವು ಆರುವರಿನ ತೋಟ ಬಗ್ಗೆ ಇತ್ತು
ಎಷ್ಟ ಎಕರೆ ಬೇಕು
ನಾ ನಾವಲ್ಲೆ ಕಾಲೇಜಿನಲ್ಲಿ ಓದ್ತಿದ್ವಿ
ಆ ಹೌದಾ
ಹಾ ಅಲ್ಲೇ ಸ್ವಲ್ಪ ದಡಿ ಆಗ್ತಿದೆಯಲ್ಲ ಆ ಕಡೆ ಬಂದ್ಬಿಡವಿ ಅಂತಿದಿವಿ
ಹ ಎಷ್ಟು ಎಕ್ರೆರೇ ಬೇಕು ನಿಮಗೆ
ಹ್ಮ್ ಒಂದು ಐದಾರು ಹಾರು
ಹ ಐದಾರ್ ಆರು ಎಕರೆ ಮಾಡ್ತೀರಾ
ಹ ಹೌದು ಎರಡು ಬೋರ್ ಇದ್ರೆ
ಕಾಲೇಜಿಗ್ ಹೋಗ್ಬೇಕು ಅಷ್ಟ್ ಮಾಡಕ್ಕ ಆಗ್ತಾಯ್ತ ಹ್ಮ್ ಕಾಲೇಜಿಗ್ ಹೋಗ್ತೀನಂತೀರೋ ಅಷ್ಟ್ ಮಾಡಕ್ಕಾಗುತ್ತಾ
ಈಗ ನನ್ ತಮ್ಮ ಇದ್ದಾನೆ ಇಬ್ರೂನೂ
ಕಾಲೇಜ್ ಬಿಟ್ಟಿದ್ದೀಯ ಏನಿಲ್ಲಾಂದರೂ ಒಂದು ಸಾವಿರ ರೂಪಾಯಿ.
ಸಾವಿರನ ಎಷ್ಟು ಲೀಟರ್ ಡೀಸೆಲ್ ಟ್ಯಾಂಕ್ ಗಾಡಿದುು
ಗಾಳ ಹಾಪ್ಪತ್ಲ
ಎಪ್ಪತ್ತು ಲೀಟರ್
ಹ್ಮ್
ಹ್ಮ ಹ್ಮ ಸರಿ ಸರಿ ಹೆಂಗ ಇವಾಗ ನೀವೇ ಗಾಡಿ ಇಟ್ಟಿದ ನೀವೇ ಸಾಕಾರ ನೀವೇ ಸಾಕಾರ ಹ ನಮ್ಮೂರ್ ಕಡೆ ಗ್ಯಾಸ್ ಗ್ಯಾಸ್ ಎಲ್ಲ ಹಾ ಇದು ಗ್ಯಾಸ್ ಎಲ್ಲ ಇವತ್ತುಂಪರ ಉಟ್ ಬಂದೆ
ಹಾ
ಗ್ಯಾಸ್ ಇದಿಯಾ ಮತ್ತೆ ಗ್ಯಾಸ್ ಕೇವ ನಂತ ಇದ್ದಾರೆ ಗ್ಯಾಸ್ ಎಲ್ಲ ಬಂದ್ಬಿಟ್ಟೆ
ಲ್ಲಲ್ಲ ಹಾಕ್ಬೇಕಲ್ಲ
ಹ್ಮ್ ಬಿಸಸ್
ಡೀಸೆಲ್ ತೊಂಬತ್ತಾರ ಕೆಲ್ ರೂಪಾಯಿ ಆಗೈ್ತಲ್ಲ ಆಯ್ನೂರು ರೂಪಾಯಿ ಡೀಸೆಲ್ಗೆ ಖರ್ಚಾಗುತ್ತೆ.
ಹ ನೋಡಿ ಇದ್ರೆ ಬಂಕಳ ಇರ್ಕೊಂಬ ಸ್ಟೋರ್ ಮಾಡಕೊಳ್ಳಿ
ಹ್ಮ್ ಡೀಸೆಲ್ ಐನೂರು ರೂಪಾಯಿ ಖರ್ಚ ಹೆಚ್ಚಾಗೈತೆ ಇನ್ನೊ ಗುಳ
ಹ್ಮ್ ಇಲ್ಲ ನಿಮ್ಮ್ಲ್ಲ ನೋಡಿತರ ಬಡಿಗೆ ಹೋಗ್ತೀರಾ
ಬಾಡಿಯಲ್ಲಿ ಹೋಗಿ ದುಡ್ಡು ಮಾಡಕ್ ಆಗಲ್ಲ ಅಂತಸ
ಹ್ಮ್ ಎಷ್ಟ ಪುಡಿ ನಮ್ ಕೈಯಿಂದ ಖರ್ಚಾಕ ಆಗೋಣ ಬೋಲ್ಟ್ ಐದು ಹೋಟೆಲ್ ರೇಟ್ ಜಂಪ್ ಆಯತಾ
ಹ್ಮ್ ಪ್ರತಿಯೊಂದು ಹೆಚ್ಚಿಸಬಿಟ್ಟಿದಾರಸ
ಹಾ ಎಲ್ಲಾ ಆಯ್ತು ಏನ್ ಮಾಡಕ್ಕ ಆಗಲ್ಲ
ಆಯಿಲ್ಗೆ ಐನೂರು ರೂಪಾಯಿ ಜಾಸ್ತಿ ಮಾಡೋಬಿಟ್ಟ್ರ
ಆಯಿಲ್ಗ ಎಸ್ ಸಾರಿಗೆ ಒಂದ್ರಿ ಆಯ ಮಾಡ್ತೀರಾ
ಇ ನಾನೂರು ಗಂಟೆಗೆ ಮತ್ತೆೇಂಜ್ ಮಾಡ್ಬೇಕು ಸ ನಮ್ಮ
ಓಕೆ ಓಕೆ ಸರ್. ಒಳ್ಳೆ ಗಾಡಿ ಇದ್ರೆ ನೋಡಿ. ಒ ನೋಡ್ದ ನಾವು ಎ ಪತ್ತೈದು ಸಾವಿರ ರೂಪಾಯಿ ಏಳುದ್ರು.
ಹೂಂ.
ಆವಾಗ ಅರ್ಚಿನ ಮಾರಿಲ್ಲ ದುಡ್ಡಿಲ್ಲ ಕೈಯಲ್ಲಿ.
ಹಾ ಅ ಎಷ್ಟಕೊಂಡ ಮಾರದ್ರಿ ಹೂಂ
ಅದೆಲ್ಲಾ ಒಂದು ಇಪ್ಪತು ಗುಂಟೆ ಬಂತು.
ಹತ್ ಕುಂಟಾಲ್ ಮಾರುದ್ರೆ ದುಡ್ ಮಾಡಿದ್ದೀರಾ ಈಗ.
ದುಡ್ಡು ಬಂತು, ಅದ್ಕೆ ಒಂದು ಟ್ರಾಕ್ಟರ್ ತಗೊಳೋಣ ಅಂತ ಇದ್ವಿ.
ಹೌದಾ
ಹಾ ಚೆನ್ನಾಗೆ ಇರ್ತದೆ ನೋಡಿ.
ಹೂಂ
ಮಾಡಲೋ ಇಪ್ಪತ್ತು ಸಾವ್ರ ರುಪಾಯಿ. ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ಇದ್ರೆ ಸರಿ.
ಎರಡು ಸಾವಿರದ ಇಪ್ಪತ್ತು ನೀವು ಕೇಳೋ ರೇಟ್ ಅಲ್ಲಿ ಬರಲ್ಲ.
ಹಾ
ಸ್ವಲ್ಪ ದುಡ್ಡಾಕಿ. ಬೇಕಾಗುತ್ತೆ.
ಇದನ್ ನೋಡಿ ಇಲ್ ತಗಳೊಮಾ.
ಹೂಂ ಈಗ್ ಗ್ಯಾರಂಟಿ ಬೇಕಾದ್ರೆ ಹಿಡುದ್ ಕೊಡ್ತಿವಿ. ನೀವ್ ಗ್ಯಾರಂಟಿ ಹೇಳುದ್ರೆ ನಾವ್ ಹೊಡುಸ್ಕೊಡ್ತೀವಿ. ಆ
ಆ ಗಾಡಿ ಹಾಕೊಂಡ್ ಬಂದಿದಿವಿ. ಆ ನಿಮ್ ಕಡೆ ಬೆಸ್ಟ್ ಅಲ. ಬರೋ ಅಷ್ಟ್ರಲ್ ನಾವೇ ಬಂದ್ಬಿಡ್ತಿವಿ ಬಿಡಿ ಅ ಅ ಅ. ಅಯ್ ಸರ್ ನೋಡಿ.
ಹೂಂ ಏನ್ ಬೈತಿನಂತೆ ವಾಷ್ನ ಬೇಸಿನ ಮೆಷಿನು.
ಒಂದು ಇಪ್ಪತ್ತು ಬರ್ತದೇನೋ.
ಒಂದು ಎಪ್ಪತ್ತ?
ಹಾ ಎಲ್ಲ ವಸ್ತು.
ಹೂ ನೋಡನ ಇನ್ನೂ ಇನ್ನ ಟೈಮ್ ಇದಿಯಲ್ಲ
ಹೂ ಸರಿ. ನಾನ್ ಬರುವಾಗ ಕಾಲ್ ಮಾಡ್ತೀನಿ ಇದೆ ನಂಬರ್
ಅಹ್ ಬಂದಾಗ್ ಇದೆ ನಂಬರ್ಗೆ ಮಾಡಿ
ಹಾ ಆಯ್ತು, ನಿಮ್ದು ಊಟ ಆಯ್ತಾ?
ಹ ಆಯ್ತು ಸಾರ್
ಊಟ ಮನೇಲ್ ಎಲ್ಲ ಚನ್ನಾಗಿದರಲ?
ಎಲ್ಲಾ ಚೆನ್ನಾಗವ್ರೆ ಅಲ್ಲಿ
ಹ ಓಕೆ, ಆ ಎಲ್ಲ ಚೆನ್ನಾಗಿದ್ದಾರೆ ಸರ್
ಹೂ ಸರಿ, ಹ ಓಕೆ ಬಾಯ್